ಹಲೋ
ಹಾ ಹೇಳ್
ಕೆೇಳಸ್ತಾ ಇದ್ದೆಯಾ
ಹಾ ಕಳ್ಸಲ ಆತ ಹಾ ಏನ್ ಮಾಡ್ತಾ ಇದ್ದೀರಾ ಹಲೋ ಏನ್ ಮಾಡ್ ತಾ ಇದ್ದೀರಾ
ಎ ನಿಮ್ದು ಕೆೇಳಸ್ತಾ ಇಲ್ಲ ಅಲ್ ಅವಾ ಏನ್ ಮಾಡ್ತ ಬ್ಲೂಟೂತ್ ಯೂಸ್ ಮಾಡತೀರಾ ನೀವು
ಇಲ್ಲ ಇಲ್ಲೇ ಹಾಸ್ಟೆಲ್ ಬಳಿ ಇದದ್ದೆವು
ಬರ್ ಚು ನ್ ಮಾಡತಿದ್ದೀರಾ
ಏ ಇಲ್ಲ ಫೋನ್
ಹೌದಾ ಇಲ್ಲ ನಿಮ್
ಹ ಹೌದಾ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದಿರ್ಬೇಕ
ಹೌದಾ ಏನಿಲ್ ನೋಡಿ ಸುಮ್ನೆ ಹಿಂಗೆ ಗೆ ಸ್ವಲ್ಪ ರೆಸ್ಟ್ ಮಾಡತಿದ್ದೆವು
ಹೌದಾ ಎಲ್ಲಿ
ಹ ಲಾಡ್ಜ್ ನಲ್ಲಿ
ಓ ಹೋ ಹೋ ಹೋ
ನಿನ್ನೆ ಒಂದ ಸ್ವಲ್ಪ ಬೆಂಗ್ಳೂರ್ರಿಗೆ ಹೋಗಿದ್ದೆವು
ಹಾ
ಅಲ್ಲಿ ನಿಂತು ಬಂದು ಇವತ್ತು ತ್ತು ಫೋರ್ ಓ ಕ್ಲಾಕ್ಗೆ ಗುಲ್ಬರ್ಗದಲ್ಲಿ ಇಳಿದೆೇವು ಒಂದ್ ಸ್ವಲ್ಪ ರೆಸ್ಟ್ ಮಾಡ್ಬೇಕಂತ ಲಾಡ್ಜ್ ಅಲ್ಲಿ ಬುಕ್ ಮಾಡಿ ಲಾಡ್ಜಲ್ಲಿ ಇದ್ದೀವಿ
ಆ ವರ್ಕ್ ಏನು ಮಾಡೋದು
ಬ
ಹಾ
ತಾಸ್ಕು
ಹೌದಾ ಏನ ಹಾಸ್ಪಿಟಲ್ ಹೋಗ್ತೀರಾ ಇಲ್ವಾ ಹಾಸ್ಪಿಟಲ್ ಹೋತ್ರ ಇಲ್ಲ
ಹೋಗ್ತೀವಿ ನಾವು ಹಾಸ್ಪಿಟಲ್ ಡೈಲಿ ಡ ಡ್ಯೂಟಿ ಐತೆ
ಹಾಂ ಹಾಂ ಟೈಮಿಂಗ್
ಟೈಮಿಂಗ್ ಎಂಟರ ನಿಂತ ಎರಡು
ಇವತ್ತು ಹೋಗಿಲ್ವಾ
ಇಲ್ಲ ಒಂದ್ ಸ್ವಲ್ಪ ಕೆಲ್ಸ ಇತ್ತು ಹಂಗಾಗಿ ಹೋಗೋದಾಗದಲ್ವಾ
ಹಾ
ಏನ್ ಕಾಲ್ ಬರುತ್ತ ಇದೆ ಯಾರ್ದು
ಫ್ರೆಂಡ್
ಹ ಸೈಲೆಂಟ್ ಮಾಡ ಅಂತ ಹೇಳಿ ಅವ್ರಿಗೆ
ಎಲ್ಲ ಸೈಲೆಂಟ್ ಮಾಡಿದೆವು
ಹೌದಾ ಎಲ್ಲಿ ಎಲ್ಲಿಗೆರೆ ಹೋಗು ಹೇಳ್ದೀರಾ
ಏ, ಇಲ್ವಾ, ಇಲ್ಲೇ ವಾಕಿಂಗ್ ಸುಮು, ಜಸ್ಟ್. ..
ಇಲ್ಲ, ಶಬ್ದ, ಬರ್ತ್ತಿದೆ ಅದಕ್ಕೆ. ..
ಇಲ್ಲ, ಇಲ್ಲೇ, ಹಾಸ್ಟೆಲಾಲಿ, ತಿರುಗಾಡುತ್ತಿದೆ. ..
ಹೌದಾ. ..
ಹ, ಇಲ್ಲಿ, ಮೈನಾರಿಟಿ, ಬಾಯ್ಸ್, ಹಾಸ್ಟೆಲ್ ಶಾಪುರ್. ..
ಕೆೇಶನು ..
ಓ, ಯಾದಗಿರಿ, ಡಿಸ್ಟ್ರಿಕ್, ಶಾಪುರ್ ತಲ್ಲೂಕ್ು ಹ ನೀವು. ..
ನಾವು, ಇಲ್ಲೇ. .. ಹೈದ್ರಾಬಾದ್, ಅಲ್ಲಿ, ಇರೋದು. ..
ಹೌದಾ ..
ಹಾ ..
ಹಾ, ಆಸ್ತೋತಳ್ಳಿ, ಏನ್ ಮಾಡ್ತಿರ, ವರ್ಕ್ ಅಲ್ಲಿ ಒಳಗೆ. ..
ನಮ್ದು, ನರ್ಸಿಂಗ್, ಸ್ಟಾಪು. ..
ಹೌದಾ, ಇಂಜೆಕ್ಷನ್, ಎಲ್ಲಾ, ಮಾಡಕ್ ಬರ್ತದ. ..
ಹಾ, ಬರುತ್ತೆ, ನಮ್ಗೆ. .
ಹಾ, ಹಾ, ಹಾ. .. ಮಾಸ್ಟರ್ದು, ಹಾಸ್ಪಿಟಲ್ಗೆ, ಒಂದ್ ಸ್ವಲ್ಪ, ಹೇಳು. ತ್ರ ...
ಯಾಕೆ, ನೀವು ಏನ್ ಮಾಡ್ತೀರಾ! ನೀವು, ಏನ್ ಓದಕ್, ಹತ್ತಿದ್ದೀರಾ. ..
ನಾವು, ನರಸಿಂಗೆ. .. ಹಾ, ಪ್ಯಾರಾಮೆಡಿಕಲ್. ..
ಪ್ಯಾರಾಮೆಡಿಕಲ್ವಾ. ..
ಹ, ಬಿಲ್ಹೆಲಾ, ಹೆಲ್ತ್. ... ಇದೆಯಂತೆ. ..
ಹೆಲ್ತ್, ಇನ್ಸ್ಪೆಕ್ಟರ್, ಹಾ. .. ಅದರ, ಪ್ರೊಸೀಜರ್, ಏನೈತೆ? ..
ಬೈ, ಅದು, ಸುಮ್ಮ, ಹಿಂಗ ಊರ ಊರಿಗೆ ಹೋಗಕ್ಕೆೆ, ಸ್ವಚ್ಛತೆ ಬಗ್ಗೆ ಇರು ಹೇಳೋದು. .. ಮತ್ತು, ಅಂದ್ರೆ ಅವ್ರಿಗೆ? .. ಹೇ, ಆರೋಗ್ಯವಾಗಿ, ಹಿಂಗೆ, ಹೇಳದು. ..
ಹಾ, ಹಾ. ..
ಆ ..
ಮತ್, ಹಂಗೆಯ್ದರೆ. .. ಈ, ಹಾಸ್ಪಿಟಲ್, ಕೇಳಂತ, ಯಾಕ ಕೇಳ್ತಿದ್ದೀರಾ ಅದು ಮಾಡಲ್ಲ. ..
ಈಗ, ಅದು ಸಿಚುವೇಶನ್, ನೋಡಿದ್ರೆ ಹಾಸ್ಪಿಟಲ್ಗೆ, ಜಾಸ್ತಿ ಹೊಂಟಾರೆ! ಈಗ ಪ್ರಾಕ್ಟೀಸಿಗಾ. .. ಆಲ್, ಆಲ್ಮೋಸ್ಟ್. .. ತ್ತ, ಹಿಂಗೆಲ್ಲಾ ಬಿಟ್ಟು ಬಿಟ್ಟಾರದು ಸೊ ಹೇಳಸೊ ಬೇರೆ, ಕಡೆ ಹೋಗಿ ಹೇಳೋದು. ..
ಹಾ ..
ಹ
ಹಿಂಗಯ್ತಾ ಎಷ್ಟ ಐತಿ ನಿಮ್ವಾಗ ಕಾಲೇಜ ಅಲ್ಲಿ ಸ್ಟ್ರೆಂತ್ ಸ್ಟ್ರೆಂತ್ ಎಷ್ಟ ಐತೆ ಸ್ಟ್ರೆಂತ್ ಸ್ಟ್ರೆಂತ್
ಒಂದ ಸೆವೆಂಟಿ
ಸೆವೆಂಟೇಯ ತ ಅವ್ರ ಏನ್ ಮಾಡ ನಿಮ್ಮ
ಎಲ್ಲಾರೂ ಪ್ರಾಕ್ಟಿಸಸ್
ಎಲ್ಲ ಪ್ರಾಕ್ ಸುತ್ತಾ ಇದ್ದಾರಾ ನೀವ ಎಷ್ಟು ವರ್ಷ ಎಷ್ಟು ತಿಂಗಳು ಹೋಗಿದ್ದೀರಾ ಹೋಗಿದ್ದೀರಾ ಏನ ಇಲ್ಲ
ಚೈ ಒಂದ್ ವರ್ಷ ಆಯ್ತು
ಒಂದ್ ವರ್ಷ ಆಯ್ತಾ ಎಲ್ಲಿ ಹೋಗ್ತ ರ
ಇಲ್ಲಿ ಜೇವರ್ಗಿ ಸಂಜೀವನಿ ಹಾಸ್ಪಿಟಲ್ ಹಾ ಸಂಜೀವನಿ ಹಾಸ್ಪಿಟಲ್ ಅಂತ ಹಕ್ ಹಂ
ಸಂಜೀವಿನಿ ಹಾಸ್ಪಿಟಲಾ
ಹ
ಹಾ ಹಾ ಯಾವ ಸ್ಪೆಷಲಿಸ್ಟು
ಓ ಹಾರ್ಟ್ ಪಷಂಟ್ ಬಿ ಪಿ ಹೈಪರ್ ಟೆನ್ಷನ್
ಹಾ ಹಾ ಹಾ ಹಾ ಹಾ
ಹೇಳಿ ಮತ್ತ ಮತ್ತೆ ಏನಿಲ್ಲ ಹಗೆ ಸ್ಟಡಿ ಮಾಡ್ಕ ಕೊಂತ ಹಾಸ್ಪಿಟಲ್ ಪ್ರಾಕ್ಟೀಸ್ಗೆ ಹೋಗೋದು
ಹ ಹಾ ಎಷ್ಟನೇ ಕ್ಲಾ ಎಷ್ಟನೇ ಇಯರ್
ಇದು ಆ ಇಯರ್ ಇಯರ್ ಒಂದ್ ವರ್ಷಗ ಒಂದ್ ಸ್ಯಾಮ್ ಇದ್ದಂಗ ಮೂರುರ್ ತ್ರೀ ಇಯರ್ಸ್
ತ್ರತ್ರೀ ಇಯರ್ಸ್ ಇಪಾ ಹ ಹಾ ಅದು ಹೇಗ್ ಮಾಡ್ಬೇಕು ಅದಕ್ಕೆ ಮಾಡ್ಬೇಕಂದ್ರೆ
ಟೆನ್ತ್ನಲ್ಲೇ
ಎ ಮೇನ್ ಮಾಡ್ಬೇಕಾ
ಹಾ ಟೆಂತ್ ಸೆಕೆಂಡ್ ಪ್ಯು ಕಂಪ್ಲೀಟ್ ಆಯತ ಅದ್ರ ಮ್ಯ ಹೇ ಇಲ್ಲ ಜಸ್ಟ್ ಪಾಸ್ ಆದ್ರೆ ಸಾಕು
ಜಸ್ಪಸ್
ಹ ಸೆಕೆಂಡ್ ೂ ಮ್ಯಾಗ ಎರಡು ವರ್ಷ ಇರ್ತ ತ್ತ
ಹಾ ಹಾ
ಟೆಂತ್ ಮ್ಯಾಗ ಮೂರ್ ವರ್ಷ ಇರ್ತ
ಹಾ ಹಿಂಗೈ್ತಾ ಇದರು ಷಿದರು
ಆ
ಈಏ
ಹ ಫೀಸ್ ಮೂವ ಸರ್ ತರ್ಟಿ
ಮೂವತ್ ಸಾವಿರ ಆಯ್ತಾ
ಆ ನಿಂಬದು
ನಮ್ದು ಒನ್ ಪಾಯಿಂಟ್ ಫೈವ್
ಓಹಹೋ ಹೋ ಜಾಸ್ತಿ ಆಯ್ತಲ್ಲ
ಹಾ ಬಿ ಎಸ್ ಸಿ ನರ್ಸಿಂಗ್ ಅಲ್ವಾ ನಮ್ದು
ಹೌದೌದುೌ
ಇಂಟರ್ನ್ಯಾಷನಲ್ ಔಟ್ ಸೈಡ್ನು ಹೋಗ್ಬಹುದು ನಾವು
ಹೌದಾ ಓ ನಮಗೂ ನಮಗೂ ಗೊತ್ತಿತ್ತಂತ್ರ ಸುಮ್ಮದೆ ಮಾಡ್ತಿದ್ದೆವು
ಯಾಕೆ ನಿಮ್ಗೆ ಗೊತ್ತ
ಏ ಸ್ವಲ್ಪ ಜಾಸ್ಟ್ ಐಡಿಯಾ ಇದ್ದಿದೆಲ್ಲ ಈಗ ಐಡಿಯಾ ಆಗತ್ತ ಕತ್ತಲ್ಲ ಕತ್ತಲ್ಲ
ಹೌದು
ಹ ಹ ಕಂಪ್ಲೀಟ್ ಆಗಿದೆ ಮಾಡಬೇಕು ಇದು ಕಂಪ್ಲೀಟ್ ತಾಜ್ನ ಮಾಡಬೇಕು
ಏನು ಶಬ್ದ ಬರುತ್ತಿದೆ ಯ ಕಡಿದ್ದೀರಾ
ಇಲ್ಲ ಆಷ್ಟ ಒಳ ಬಜವು ಹ ಕಟ್ಟಿ ಕಟ್ಟಿ ಕಟ್ಟ
ಸಡಿ ಬರಿತೀರಾ
ಹಾ ಹಾ ಹಾ ಸೈಡ್ ಬಂದು ಹಾಸ್ಟೆಲ್ ಮ್ಯಾಗ ಹೊಂಟೀಿನಿ
ಹೌದಾ
ಹ್ಮ್
ಏನ್ ನೀರ್ ಕುಡಿಯಕ್ ಹೋಗಿದ್ದೀರಾ
ಏ ಇಲ್ಲ ಸುಮ್ಮ ತಿರಿಗಡಿನ ಬ್ರಷ್ ಮಾಡ್ಬೇಕು ಈಗ್ ಜಸ್ಟ್ ಎ್ದೀವಿ ಹ ಬ್ರಷ್ ಸಿಗಲ್ಗ್ಯದ ಏನ್ ಮಾಡ ಫ್ರೆಂಡ್ ಸಿಕ್ಕೇಳಿದ್ರ ಕೊಡಗ್ಯಾರ ವಾಡನ್ನು ಕೊಟ್ಟಿಲ್ಲಂತ ತ್ತೆ
ಹೌದಾ
ಹ
ಹಾ ಹಾ ಏನ್ ನಾಷ್ಟ ಏನ್ ಮಾಡಿದಿದ್ದಾರೆ.
ಉಪ್ಪಿಟ್ಟು ಮಾಡ್ಯಾರ. ಹಾ ನಿಮ್ದು ಆಗ್ಯದ ಇಲ್ವ ಇನ್ನಾ.
ಇಲ್ಲ ಆರ್ಡರ್ ಮಾಡಿದ್ದೇನೆ. ಇಷ್ಟರಲ್ಲಿ ಬರ್ತಿರ್ಬಹದು.
ಹಾ ಹಾ ಹ ಎದ್ದೀರಾ ಏನ್ ಇನ್ನ ಮಲ್ಕೊಂಡಿದ್ದೀರಾ.
ಇಲ್ಲ ಇನ್ನಾ ಇಲ್ಲೇ ಅದೀವಿ ಬೆಡ್ರೂಮ್ ಅಲ್ಲಿ.
ಹೌದಾ.
ಹಾ.
ಹ ಹ ಮತ್ತೆ ಏನ್ ಸಮಾಚಾರ.
ಸಮಾಚಾರ ಏನಿಲ್ಲಾ ಸುಮ್ಮನೆ ಈಗ ಬೆಂಗ್ಳೂರು ಹೋಗಿದ್ದೇ ಸ್ವಲ್ಪ.
ಹಾ, ಹಾ, ಹಾ
ಅಲ್ಲಿದು ಓಟಿ ಆಪರೇಷನ್ ಇತ್ತು.
ಓಹೋ ಹೋ ಹೌದಾ ಆಯ್ತಾ ಏನ್ ಇನ್ನ ನಡೆದಿದೆ.
ಇಲ್ಲ ಇಲ್ಲ, ಆಯ್ತು ಆಯ್ತು, ನಿನ್ನೆ ನೈಟ್ ಆಯ್ತು ಮತ್ತೆ ರಿಟರ್ನ್ ಬಂದಿದ್ದೇನೆ ರಿಟರ್ನ್ ಹೈದ್ರಾಬಾದ್ಗೆ ಹ ಹೈದ್ರಾಬಾದ್ಲ್ಲಿ ಈಗ ಲಾರ್ಜ್ ನಲ್ಲಿ ಇದೀನಿ ಮತ್ತ ನೆಕ್ಸ್ಟ್ ಹಾಸ್ಪಿಟಲ್ಗೆ ಹಾಗ ಅದು ಹಾ
ಹಾ ಹೇ ಎಪ್ಪೋ.
ಹಾ ಅದು ಒಂದ್ ಸ್ವಲ್ಪ ಆ, ವಿ ಅನ್ ಅಲ್ಲಿ ಬ್ಲೂಡ್.
ಓ ಕರೆಕ್ಟ್ ಸರ್ಕುಲೇಷನ್ ಹಾ, ಹಾ, ಹಾ
ಅದೊಂದ ಸ್ವಲ್ಪ ಮಾಡಿದ್ದೆವು.
ಪೇಷಂಟ್ ಎಲ್ಲಿದ್ದು ಯಾವ್ರದು,
ಪೇ ಯಾವ್ದು ಯಾದ್ಗೀರ ಅಂತ ಬಂದಿತ್ತು.
ಹೌದು ಹೌದಾ. ನಮ್ ಸೈಡ್ದೇ ಅಂತ.
ನಿಮ ಸೈಡ್ವಾ ಹಾ ರಾಹು ತ್ತಪ್ಪ ಅದ್ಕೇ ಪೇಶೆಂಟ್ ಇತ್ತು ಅದು.
ಹೌದಾ.
ಹಾ ನಿಮ್ಮ ಹೆಸರು ರಾವುತ್ ಅಲ್ವಾ. ಹಾ ಹೌದ- ಸರ್ ರಾವತಪ್ಪ ಅಂತ ಥರ್ಟಿ ಫೈವ ಇಯರ್ ಓಲ್ಡ್. ಹ್ಮ ಅವನಿಗೆ ಆಗಿತ್ತು ಅವನೇ ಬಂದಿದ್ದವು.
ಹೌದಾ. ಈಗ ಆರಾಮಗಿ ನಾವಾ
ಹಾ ಆರಾಮಾಗಿದ್ದಾನೆ
ಹ ಹಾ ಹಾ ಹೌಡಿ
ಈಗೇನಿಲ್ಲ ಇಲ್ಲ ಇಲ್ಲ ಇಲ್ಲ ಇನ ಇನ್ನೊಂದು ಫೈವ್ ಡೇಸ್ ಇಟ್ ಗೊತ್ತೇವಿ ಒಂದ್ ಸ್ವಲ್ಪ ರಿಲೀಫ್ ಆಗ ನಮತ್
ಹ ಹಾ ಬೆಂಗ್ಳೂರಿಗೆ ಮತ್ತೆ ನೀವು ಯಾವಾಗ ಹೋಗೊದು ಹ
ಮತ್ತೆ ನಮ್ ಡಾಕ್ಟ್
ಓಹೋ ಹೋ ಅಂದ್ರೆ ಅವ್ರ್ ಕರ್ದ್ ಮ್ಯಾಗ ಅಷ್ ತ್ತೆ ಆಪರೇಷನ್ ಇದ್ದಾಗ ಅಷ್ಟೇ ಹೋಗೋದು ನೀವು ಇಲ್ಲ ಇಲ್ಲಿಕ್ಕಂದ್ರೆ ನೀವು ವಾಪಸ್ ಹೈದರಾಬಾದ್ ಹೋಗೋದು
ಹಾ ಹೈದ್ರಾಬಾದ್ಲಿ ಡ್ಯೂಟಿ ಮಾಡ್ತೇನೆ ನಾನು
ಹೌದಾ ಯಾವ ಹಾಸ್ಪಿಟಲ್ ಹಾ ಓ ಹೋ ಹೋ ಓ ನಮುಗು ಒಂದ್ ಸ್ವಲ್ಪ ಗೊತ್ತೈತಿ ನೋಡ್ದಂಗ ಆಗಿದೆ
ಹೌದಾ ಬನ್ನಿ ್ರಾ ಯಾವತ್ತಾದ್ರು ಹೈದ್ರಾಬಾದ್ಗೆ
ಏ ನಾವ್ ಮುತ್ತಾರಿಗೆ ಆರಾಮ ಇದ್ದಿದ್ದಲ್ಲ ಆದ್ರೆ ಸಲುವಾಗಿ ಆ ಕಡೆ ಹೈದರಾಬಾದ್ ಹಯ್ದವು ಬಟ್ ಹಾಸ್ಪಿಟ್ಲ್ಲ ಬೇರೆದೇವ್ರು ಹಾ ಸ್ವಲ್ಪ ಲಿವರ ಸ್ವಲ್ಪ ಲಿವರ್ ಮ್ಯಾಗ ಭಾವ್ ಆಗಿತ್ತು
ಹಾ ಹಾ ಹಾ
ಹಾ ಅದ್ರ ಸುಲುವಾಗಿ ಹೋಗಿದ್ದೆ ಒಂದ್ ಸ್ವಲ್ಪ್
ಹೌದಾ ಈಗ ಎನ್ ತಾತ ಆರಾಮ್ ಇದಾರ
ಹ ಇಲ್ಲ ಡೆತ್ ಆಗಿಬಿಟ್ರು
ಹ ಎನ್ಸರ್ ರಾಮ್ ರಿಯಲಿ ಸಾರಿರು
ಹಾಯ್ ಕೆಟ್ಟುಕೆಲಸಕ್ಕೆಂದು
ಸ್ವಲ್ಪ ನನ್ ಸ್ ನಂದು ಪಾರ್ಸಲ್ ಬಂದೈತೆ,
ಓಕೆ ಓಕೆ ಸರಿ ಹಾ ಸರಿ,